ನಮಸ್
ನಮಸ್ತೆ.
ಹ್ಮ ಹಾ
ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ.
ನಾನು ಚೆನ್ನಾಗಿದ್ದೀನಿ. ಮತ್ತೆ ಏನ್ ಮಾಡ್ತಾ ಇದ್ದೀಯಾ. ಹೌದಾ.
ಹ್ಮ್.
ಊಟ.
ಊಟ ಆಯ್ತು ನಿಮ್ದು.
ನಮ್ದು ಆಯ್ತು ಮತ್ತೆ ಯಾಕೋ ಹೊಟ್ಟೆ ಹಸಿವು ಆಗ್ತಿದೆ.
ನನ್ಗೆ ನೀರ್ ಅಡಕೆ ಆಗ್ತಾ ಇದೆ
ಹೌದಾ
ಹ್ಮ್
ಮತ್ತೆ ನೀರ್ ಕೊಡೀರಿ
ಹ್ಮ್ ಕುಡದ ಆಲ್ರೆಡಿ
ಹೌದಾ
ಹ್ಮ್
ನಮಗೆ ನೀರು ಉಳಿಸ ಯಾಕೆ ಬರ್ತಯಾ
ನೀರು ಇಲ್ದೆ ಜೀವನ ಸಾಧ್ಯ ಇಲ್ಲ ಅಲ್ವಾ
ಹೌದು ದಿನ ತುಂಬಾ ನೀರು ಬಳಸುತ್ತೇವೆ ನಾವು ಹೌದು ದಿನ ತುಂಬಾ ನೀರು ಬಳಸುತ್ತೇವೆ ನಾವು
ಆದ್ರೆ ವ್ಯರ್ಥ ಮಾಡಬಾರ್ದು
ಹೌದು ನೀನು ಹೇಗೆ ನೀರು ಉಳಿಸುತ್ತೀಯಾ
ಬೇಕಾದಷ್ಟು ಮಾತ್ರ ನೀರು ಬಳಸುತ್ತೇನೆ ನಾನು
ನಾನು ಕೂಡ ಅದೇ ರೀತಿ ಮಾಡುತ್ತೇನೆ
ಆಹ ಹಲ್ಲು ಉಜ್ಜುವಾಗ ನೆಲ್ಲಿ ತರೆದಿಡಬಾರ್ದು
ಹೌದು ಆಮೇಲೆ ಮುಖವನ್ನು ತೊಡೆಯುವಾಗ ಕೂಡ ನೀರು ಉಳಿಸಬೇಕು
ಸ್ನಾನ ಮಾಡುವಾಗ ತುಂಬಾ ನೀರು ಬಳಸಬಾರದು
ಇಲ್ಲ ನಾನು ಸ್ವಲ್ಪ ಜಾಸ್ತಿ ಬಳಸುತ್ತೇನೆ
ಹ್ಮ್
ಹ ಯಕ ಅಂದರೆ
ಹ್ಮ್
ನಾನು ನನಗೆ ಸ್ನಾನ ಮಾಡುವುದು ಮಾತ್ರ ಸ್ವಲ್ಪ ನೀರು ಜಾಸ್ತಿ ಬೇಕು ಯಾಕಂದ್ರೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡುತ್ತೇನೆ ಅಲ್ವ ನಾನು ಸ್ವಲ್ಪ ಜಾಸ್ತಿ ನೀರ ಹಾಪಬೇಕು ಅಂತ ಅನಿಸುತ್ತೆ ಆಮೇಲೆ ಗಿಡಗಳಿಗೆ ಆಹ ಬೆಳಿಗ್ಗೆ ನೀರು ಹಾಕುತ್ತೇನೆ
ಹ್ಮ್ ನಾನು ಸಂಜೆ ನೀರ ಹಾಕ್ತೀನಿ
ಹಾಗೆ
ಹ್ಮ್
ಆಮೇಲೆ ಮಳೆ ನೀರನ್ನು ಉಳಿಸಬಹುದು
ಹೌದು ಅದು ತುಂಬಾ ಒಳ್ಳೆಯ ವಿಚಾರ
ಹ್ಮ್ ಹೌದು ನೀನು ಉಡಿಸಿದ್ರೆ ಏನು ಪ್ರಯೋಜನ
ಮುಂದೆ ನೀರಿನ ಕೊರತೆ ಕಡಿಮೆಯಾಗುತ್ತೆ ಗೊತ್ತಾ
ಹೌದು ರೈತರುದು ನೀರು ತುಂಬಾ ಮುಖ್ಯ
ಹೌದು ಬೆಳೆ ಬೆಳೆಯಲು ನೀರು ಬೇಕು
ಹೌದು ಬೆಲೆ ಅಂದರೆ ನನಗೊಂದು ಜ್ಞಪಕ್ಕೆ ಬಂತು
ಹ್ಮ್
ಹಾ ಇವಾಗ ನೀವು ನೋಡಿದ್ದೀರಾ ಈ ಮರುಭೂಮಿ ಇರುತ್ತೆ ಅಲ್ವಾ
ಹ್ಮ
ಎಲ್ಲಿ ಹೇಳಿ ರಾಜಸ್ಥಾನಿನಲ್ಲಿ
ಹ್ಮ
ಅಲ್ಲೆಲ್ಲಾ ಇವಾಗ ಗಿಡಗಳನ್ನು ನೆಟ್ಟುತ್ತಿದ್ದಾರೆ ಗೊತ್ತಾ ನಿಮಗೆ
ಏನು
ಗಿಡಗಳನ್ನು ನೆಡುತ್ತಿದ್ದಾರೆ ಮರುಭೂಮಿಯಲ್ಲಿ
ಹೌದಾ
ಹೌದು
ಅದೇ ಏಗೆ
ಗಿಡಗಳ ಆ ಗಿಡವನ್ನು ನೆಟ್ಟು ಹಾಗೆ ನೀರನ್ನು ಬಿಡುತ್ತಾರೆ.
ಹ್ಮ್
ಅದು ಹೇಗೆ ಬೆಳೆಯುತ್ತೇವೆ ಅಂತ ನನಗೂ ಗೊತ್ತಿಲ್ಲ.
ಹ್ಮ್
ಮರುಭೂಮಿಯಲ್ಲಿ ಬರೀ ಕ್ಯಾಪ್ಟಸ್ ಗಿಡಗಳು ಬೆಳೆಯುತ್ತವೆ ಅಂತ ಕೇಳಿದ್ದೆ.
ಹೌದು ನಾನು ಅದು ಕೇಳಿದ್ದ್ ದ್ದ್ ಬೇರೆನೊ ಏನೋ ಗೊತ್ತಿಲ್ಲ ಮುಂದಿನ ಈಗಿನ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತನೂ ಗೊತ್
ಹೌದು
ಹ್ಮ್ ಪಕ್ಷಿ ಮತ್ತು
ಹ್ಮ್
ಆ ಪ್ರಾಣಿಗಳು ಗೆ ನೀರು ತುಂಬಾ ಬೇಕಾಗುತ್ತೆ.
ಹೌದು ಬೇಸಿಗೆಯಲ್ಲಿ ಅವುಗಳಿಗೂ ನೀರು ಇಡುಬೇಕು ಅಲ್ವಾ
ಹ್ಮ್ ಆದರೂ
ಹ್ಮ್
ನೀರು ಮಾಲಿನವಾಗಬಾರದು
ಹೌದು ಕಸವನ್ನು ನದಿ ಅಥವಾ ಕೆರೆಗೆ ಹಾಕ್ ಬರ್ದು ಸ್ವಚ್ಛ ನೀರು ಆರೋಗ್ಯಕ್ಕೆ ಒಳ್ಳೆಯದು.
ಹೌದು ರೋಗ ಕಡಿಮೆಯಾಗುತ್ತೆ ಚಿಕ್ಕ ಮಕ್ಕಳಿಗೂ
ಹ್ಮ್
ನೀರು ಉಳಿಸಲು ಕಲಿಸಬೇಕು ನಾವು
ಹೌದು ಅದು ಒಳ್ಳೆಯ ಅಭ್ಯಾಸ.
ಹ್ಮ್ ನೀವು ಕಾಶಿಗೆ ಹೋಗಿದ್ದಿರಾ.
ಎಲ್ಲ್ಗೆ
ಕಾಶಿ
ಇಲ್ಲ ಹೋಗಿಲ್ಲ
ಪುಣ್ಯಕ್ಷೇತ್ರ ಅಂತ ಹೇಳುತ್ತಾರೆ.
ಹ್ಮ
ಅಯ್ಯೋ ನಾನು ಹೋಗಿದ್ದೆ ಯಾಕೆ ಬಿಡಿ.
ಅಲ್ಲಿ ನೀರು ನೋಡದ್ರೆ ಪಾಪಕ್ಷೇತ್ರ ಅನ್ಸುತ್ತ
ಅಯ್ಯೋ ಆಗ ನೀರಲ್ಲಿ ಯಾಪ್ಪ ಅಬ್ಬಬಬ್ಬ ಹೇಗೆ ಅಂದಾರೆ
ಹ್ಮ್
ಅ ಅಲ್ಲೇ ಈ ಸತ್ತಿರೋ ಹೆಣಗಳನ್ನೆಲ್ಲ ಸುಡುತ್ತಿದ್ದರ ಪಕ್ಕದಲ್ಲೇ ಆಮೇಲೆ ಇನ್ನೊಂದು ಏನು ಅಂದರೆ ನೀನು ಆ ನದಿಯೊಳಕ್ಕೆ ಇಳಿದು ಮೂರು ಸಲ ಮುಳುಗಿ ತೇಳುವಷ್ಟರಲ್ಲಿ ಯಾವುದೋ ಒಂದು ಹೆಣದ ಕೈಯೋ ಕಾಲೋ ನಿಮಗೆ ತಾಕುತ್ತಾ ಹೋಗುತ್ತೆ. ಅರ್ಕೊಂಡು ಹೌದು
ನಿಜವಾಗ್ಲೂ
ನಿಚ್ಚವಾಗ್ಲುೂ
ಹ್ಮ್
ಅದು ಏನು ಪುಣ್ಯಕ್ಷೇತ್ರ ಅಂತಾರ ಯಪ್ಪ
ಹ್ಮ್
ಹಾ ಮ ಆ ನದಿಯ ಮರು ಯಪ್ಪ ಯ ಇದು ಸುಟ್ಟಿದ ಮನುಷ್ಯ ನಿಮಗೆ ಗೊತ್ತಾ
ಹ್ಮ್
ಮನುಷ್ಯನ ರಕ್ತದ ವಾಸನೆ ಎಷ್ಟು ಕೆಟ್ಟದಾಗಿರುತ್ತೆ ಗೊತ್ತಾ
ಹೌದು ನೀವು ಒಂದು ಸಾರಿ ಹೇಳಿದ್ರಿ
ಹ್ಮ್ ಇವಾಗ ನಾಯಿಸ್ತ್ತ ಬರುತ್ತಲ್ಲಾ ಅದುಕ್ಕಿಡ ಕೆಟ್ಟದಾಗಿರುತ್ತೆ
ಹ್ಮ್
ಅಂಥ್ದು ಮನುಷ್ಯನ ದೇಹವನ್ನು ಸುಟ್ಟಿ ಆ ಬೂದಿಯನ್ನು ಹ ನೀರಂದೇ ಹಾಕುತ್ತಾರೆ ಅಂದ್ರೆ ಯೋಚನೆ ಮಾಡಿ
ಹ್ಮ್ ಹ್ಮ್
ಇನ್ನು ಎಷ್ಟು ಕಲುಷಿತವಾಗಿರಬೇಡ ನೀರು
ಹೌದು
ಪ್ಪ ನೀವು ಶುದ್ಧವಾಗಿ ಕೆರೆ ಈ ಸಮ ದತ್ತಿರ ಎಲ್ಲ ಅಂತ ಹೇಳ ತೀರಾ ಆದರೆ ನೀವು ಆಕಾಶಿಗೆ ಹೋದರೆ ಪುಣ್ಯಕ್ಷೇತ್ರ ಅನ್ನೋದು ಅಲ್ಲಿ ಹೋಗಿ ಮುಲಗಿ ನೀ ತೇಲಿ ಬಂದ ಮೇಲೆ ಒಂದು ತಿಂಗಳು ಏನಿಲ್ಲ ಅಂದರುೂ ಆರು ಏನೋ ಒಂದು ರೋಗ ವಾಸಿ ಆಗಬೇಕು ಅಂದರೆ ಒಂದು ತಿಂಗಳು ಬೇಕು ಯಪ್ಪ ನನಗಂತು ತುಂಬಾ ಜ್ವರ ಬಂದ್ಬಿಟ್ಟಿತ್ತು ತುಂಬಾ ನೆಗಡಿ ಆಗ್ಬಿಟ್ಟಿತ್ತು ತಲೆ ನೋವು
ಹ್ಮ್
ಯಾ ಹೇಳ್ತೀರಾ ಬಿಡಿ ಹಾಗಾಗಿತ್ತು
ಹೌದಾ
ಹೌದು ಆದರೆ ಅಲ್ಲಿರುವ ದೇವಾಲಯ ಚೆನ್ನಾಗಿದೆ
ಹ್ಮ್
ಹೋಗಬೇಕಾದರೆ ಈಚ ಎಳಗಡೆನೂ ಅಷ್ಟೇ ಯಪ್ಪ ಏನುೂ ಚೆನ್ನಾಗಿಲ್ಲ
ಹ್ಮ್
ಅಲ್ಲಿ ನಡೀತಾ ಇದ್ದರೆ ನೀವು
ಹ್ಮ್
ವಾಂತಂತಿ ಮಾಡ್ಕೊಂತೀರ
ಹೌದಾ
ಹೌದು
ಕನ್ನಡ ಚಿತ್ರದಲ್ಲಿ ಒಂದು ಭರಾಟೆ ಅಂತ ಚಿತ್ರ ಐತೆ
ಹಾ
ಬರಾಟೆ ಅಂತ ಒಂದು ಚಿತ್ರ ಇದೆ ಕನ್ನಡದಲ್ಲಿ
ಹಾ ಹೇಳಿ
ಅದರಲ್ಲಿ ತೋರ್ಸಿದಿದ್ದಾರೆ ಕಾಶಿ ಆ ಹೆಣ ಸುಡೋದು ಅದೆಲ್ಲ ಅಪ್ಪಾ ಹೆಂಗಿದೆ
ಆದರೂ ಸ್ವಚ್ಛ ನೀರು ಆರೋಗ್ಯಕ್ಕೆ ಒಳ್ಳೆಯದು
ಹೌದು
ಚಿಕ್ಕ ಮಕ್ಕಳಿಗೆ ನೀರು ಉಳಿಸಲು ಕಲಿಸಬೇಕು ನಾವು ಅವರಿಗೆ ಒಳ್ಳೆ ಒಳ್ಳೆ ಅಭ್ಯಾಸವನ್ನು ಮಾಡಿಸಬೇಕು
ಪ್ರತಿಯೊಬ್ಬರ ಜವಾಬ್ದಾರಿ ತೆಗೆದುಕೊಳ್ಳಬೇಕು.
ಹಾಗೆ ಎಲ್ಲರಿಗೂ ನೀರು ಸಿಗುತ್ತೆ.
ನೀರು ನಮ್ಮ ಅಮೂಲ್ಯ ಸಂಪತ್ತು.
ಹೌದು ಅದನ್ನ ಕಾಪಾಡಬೇಕು ನಾವು.
ದಿನ ನೀರನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು.
ಹೌದು ಖಂಡಿತ ಅದು ನಮ್ಮ ಕರ್ತವ್ಯ.
ಹ ಮಳೆ ನೀರು ಗೊತ್ತಾ ನಿಮ್ಗೆ.
ಹಾ ಹಾ ಹೇಳಿ
ನಾವು ಶಾಲೆಯಲ್ಲಿದ್ದಾಗ ಮಳೆ ನೀರು ಬಗ್ಗೆ ಒಂದು ಪಾಠ ಬಂದಿತ್ತು. ಅವಾಗ ನಮ್ಮ ಅದು ಯಾವ್ದ ವಿಜ್ಞಾನದಲ್ಲಿ ಅನ್ಸುತ್ತೆ.
ಹಾ ಹೇಳಿ
ಅವಾಗ ನಮ್ಮ ಶಿಕ್ಷಕರು ಹೇಳ್ತಾ ಇದ್ರು ಮಳೆ ನೀರಷ್ಟು ಶುದ್ ದ್ದ ಯಾವ್ದು ಇರಲ್ಲ ಅಂತ ಮಳೆ ನೀರಲ್ಲಿ ಬಣ್ಣ ಇರಲ್ಲ ಅದಕ್ಕೆ ರುಚಿ ಇರಲ್ಲ ಅಂತ ಇಲ್ಲ ನಾವು ಅವಾಗ ಆಸಕ್ ಹ
ಹಾ ಹೇಳಿ ಹೇಳಿ
ಆಗ ಆಸಕ್ತಿಯಿಂದ ಹೌದಾ ಮಳೆ ನೀರು ವಂ ಸರಿ ಕುಡಿಬೇಕು ಅಂತ ಅನ್ಕೊಂಡಿದ್ರಿ ಅವಾಗ ನಮ್ಮ್ ಮನೆ ನಮ್ಮ್ ಮನೆಯಲ್ಲಿ ಮಳೆ ಬರ್ಬೇಕಾದ್ರೆ ಮೇಲಗಡೆಯಿಂದ ಕೆಳಗಡೆಗೊಂದು ಪೈಪ್ ಇರುತ್ತಲ್ವಾ
ಆ ನೀರ್ ಕುಡುದ್ರಾ
ಆ ನೀರ್ ಕುಡ್ದ್ ಬಿಟ್ಟಿದ್ರಿ
ತುಂಬಾ ಒಳ್ಳೆ ಕೆಲ್ಸ ಮಾಡಿದ್ರಿ ನಾನು ಒಂದು ಸಲ ನೇರವಾಗಿ ಬರುತ್ತೆ ಅಲ್ಲ ಆಕಾಶದಿಂದ ಮಾಡಿ ಮೇಲೆ ಹೋಗಿ ಹೋಗ್ಬಿಟ್ಟು
ಹ್ಮ್
ಒಂದು ದೊಡ್ಡ ಪಟಳಿಯನ್ನ ಇಟ್ಟು ಮಂದಟ್ಟಿದ್ದೆ ಅಂದ್ರೆ ಅದಕ್ಕೆ ಬೇ ರೇ ಯಾವ ನೀರು ತಾಕಬಾರದು
ಹಾ
ಕೆಳಗೆ ಬಿದ್ದಿರುವ ನೀರು ತಾಕಬಾರದು
ಹ್ಮ್
ನೇರವಾಗಿ ಆಕಾಶದಿಂದ ಬೀಳಬೇಕು ಆ ನೀರನ್ನು ಮಾತ್ರ ಕುಡಿಯಬೇಕು ಜೋರಂಗ್ ಮಳೆ ಬೀಳುತ್ತಾ ಇತ್ತು ಆ ಸಮಯದಲ್ಲಿ ನಾನು ಹೋಗಿ ಇಟ್ಟಿ ಅಲ್ಲೇ ಛತ್ರಿ ಹಿಡ್ಕೊಂಡು ಕುತ್ಕೊಂಡಿದ್ದೆ ಅದು ಸ್ವಲ್ಪ ಸಮಯ ನಂತರ ದೂರವಾಣಿ ನೋಡ್ಕೊಂಡಿದ್ದೆ. ಸ್ವಲ್ಪ ಸಮಯದ ನಂತರ ತುಂಬಿದ ಮೇಲೆ ನಾನು ಬಂದು ಕುಡಿದೆ.
ಹ್ಮ್
ಅಯ್ಯೋ ಯಾ ಕೇಳ್ತಿರ ಬಿಡಿ ನಗಡಿ ಎತ್ಕೊಬಿಟ್ಟಿತ್ತು ಗಂಟ್ಲೆಲ್ಲಾ ಒಂದ ತರಾ ಆಗ್ಬಿಟ್ಟು
ಹಾ
ಹಾ ಅಂದ್ರೆ ಹಳ್ಳಿಯ ವಾತಾವರಣ ಇರುತ್ತೆ ಅಲ್ಲ ತುಂಬಾ ಹಳ್ಳಿಯ ವಾತಾವರಣ.
ಹ್ಮ್
ಕುಡಿಯಬೇಕು ಇಲ್ಲಿ ನಗರದ ವಾತಾವರಣದಲ್ಲಿ ಕುಡಿದರೆ
ಹ್ಮ್
ಹಾಗೆ ಆಗುವುದು
ಹೌದ ಹೌದು
ಮತ್ತೆ ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯ್ತು.
ನನ್ಗೂ ಕೂಡ ತುಂಬಾ ಸಂತೋಷ ಧನ್ಯವಾದಗಳು